ಹಂಗೆ ಸುಮ್ಮನೆ ವರ್ಕ್ ಮಾಡ್ತಾ ಇದ್ದೆ.
ಹೌದಾ ಊಟ ಆಯ್ತಾ ನಮ್ದು ಇನ್ನು ಆಗಿಲ್ಲ ಮಾಡ್ಬೇಕು.
ಲೇಟಾಗಿದ್ಯಲ್ಲ.
ಅಡುಗೆ ರೆಡಿ ಮಾಡ್ತಿದ್ದೆ.
ಹ್ಮ್ ನೀವೆ ರೆಡಿ ಮಾಡದ? ನಿ ಮಂತೆ
ಹ್ಮ್ ಏನ್ ಅಡ್ಗೆ ಮನೇಲಿ?
ಆಮ್ಮ ರೈಸ್ ಮತ್ತೆ ತಿಳಿ ಸಾಂಬಾರ್ ಮಾಡಿದ್ರು. ನೀ ಮನೇಲ್
ಮತ್ತೆ ರೈಸು ಮತ್ತೆ ಮುದ್ದೆ
ಹೊ ಚಾನ್ಸು ಮುುದ್ದಿ ತಿಂತೀರ ನೀವು ಬುದ್ದಿ ತಿಂತೀರ ನೀವು?
ತಿನ್ನಲ್ವಾ
ಹ್ಮ್ ತಿಂತೀನಿ ಅಷ್ಟಕ್ಕಷ್ಟೆ
ಹ್ಮ್ ಇಲ್ಲ ಮುದ್ದೆ ತಿನ್ಬೇಕು ಮುದ್ದೆ ಆರೋಗ್ಯಕ್ಕೆ ಒಳ್ಳೇದು
ಮತ್ತೆ
ಮತ್ತೆ ಹೇಳ್ಬೇಕು ಕು ನೀವೇ
ನೀವೇ ಹೇಳಿ
ಇನ್ನೇನು
ಹೇಳಿ ಕೇಳನ ಏನ್ ಹೇಳದು
ಏನಾದ್ರೂ ಮಾತಾಡಿ
ಹ್ಮ ಮತ್ತೆ ನೀವು ಹಬ್ಬ ಯಾವಾಗ ಇದ ಮಾಡಾತೀರಾ ಅದೇ ಕರೋದ್ರಲ್ಲ ನಂದ
ಹಬ್ಬಾ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಇಂದ ಮಾಡಬೇಕು
ಓ ಅದೇ ವರಮಹಾಲಕ್ಷ್ಮೀ ನೀವ್ ಏನ್ ಸ್ಪೆಷಲ್ ಮಾಡ್ತೀರ ವರಮಹಾಲಕ್ಷ್ಮಿ ಲಕ್ಷ್ಮಿ ಹಬ್ಬಕ್ಕೆ
ಸ್ಪೆಷಲ್ ಅಂತೇಏನಿಲ್ಲ ಮಾಮೂಲಿ ಹಣ್ಣು ಕಾಯಿ ಎಲ್ಲ ತಂದು ದೇವ್ರ ಮುಂದೆ ಇಟ್ಟು ಅಡ್ಗೆ ಮಾಡಿ ಸ್ವೀಟ್ ಮಾಡಿ ಮನೇಲೇನೆ ನೈವೇದ್ಯ ಎಲ್ಲ ಇತ್ತು ಪೂಜೆ ಮಾಡ್ತೀವಿ ಅಡ್ಗೆ ಅಂತ ಮಾಮೂಲಿ ಅನ್ನ ಸಾಂಬಾರು ಪಾಯಸ ಉಪ್ಪಿಟ್ಟು ಪಲ್ಯ
ಒಬ್ಬಟ್ಟು ಹೋಳ್ಗೆ
ಹೋಳ್ಗೆ ಎಲ್ಲಾನು ಮಾಡ್ತೀವಿ ಹ್ಮ್ ಹೌದು ಹಬ್ಬಾ ಅಲ್ವಾ ಹ್ಮ್ ನೈಟ್ ಹೊತ್ತಲ್ಲ ಮಾಮೂಲಿ ಎಲ್ಲಾರ್ನು ಕರ್ದು ಅರಿಸಿಣ ಕುಂಕುಮ ಎಲ್ಲಾ ಕೊಡ್ತೀವಿ
ಅವ್ರಗೇನು ರಿಟರ್ನ್ ಗಿಫ್ಟ್
ರಿಟನ್ ಗಿಫ್ಟು ಮಾಮೂಲಿ ಅರಿಸಿಣ ಕುಂಕುಮ ಪಟ್ಲು ಮತ್ತೆ ಇಲ್ಲ ಬ್ಲೌಸ್ ಪೀಸ್
ಹ ಹಾ ಹ ಹಂಗೆ ಹ್ಮ್
ನಿಮ್ಮ್ ಮನೇಲ್ ಮಾಡ್ತೀರಾ
ನಮ್ಮ ಮನೆಲಿ ಏನು ಹಂಗೆಲ್ಲಾ ಮಾಡಲ್ಲ ಮಾ ನಮ್ಮಲಿ ಪೂಜೆ ಮಾಡ್ತೀವಿ ಕೈ ಮುಗಿತೀವಿ ಟೆಂಪಲ್ಗೆ ಹೋಗಿ ಹೋಗಿದ್ದ್ ಬಂದು ಪೂಜೆ ಮಾಡ್ಕೊಂಡ್ ಬರ್ತೀವಿ ಬಂದ ಅಮ್ಮ ಮಾಮೂಲಿ ಯಾವ್ದಾದ್ರೂ ಒಂದು ಸ್ವೀಟ್ ಮಾಡ್ತಾರೆ
ಹಾ
ಹಾ ಅಷ್ಟೆ ಮತ್ ಸ್ವೀಟ್ ಮಾಡ್ಬಿಟ್ಟ ಕೊಡ್ತಾರೆ ಮತ್ತೆ ಜನ ಅಲ್ವಾ ಹ ಹಂಗೆನಿದ್ರು ಅ ನೈಟ್ ಡಿನ್ನರ್ಗೆ ಹೋಗಣ ಅಂತೇಳಿ ನೈಟ್ ಎಲ್ಲದ್ದು ಆಚೆ ಅಷ್ಟೇ
ಹ್ಮ್ ಸರಿ ಎಂಗಾರೆ
ಹ್ಮ ಮತ್ತೆ ಇನೇನು
ಮತ್ತೆ ಹೇಬೇಕಪ್ಪಾ
ಹೇಳಿ ನೀವೇ ಕೇಳ್ದಾ ಇವಾಗಂತೂ ಮಾವನ್ಕಯಿ ಸೀಸನ್ ಅಲ್ವಾ ತಿನ್ಬೇಕು ಅನ್ಸುತ್ತೆ ನನ್ಗೆ ಕೋಲ್ಡ್ ಆಗ್ಬಿಟ್ಟೈತೆ ನಮ್ಮಮ್ಮ ಕೊಡ್ತ ತನೆ ಇಲ್ಲ ಮಾ ಅತಿ ತಿನ್ಬೇಡ ಹೀಟು ಬೇಡ ಬೇಡ ಅಂತಾರೆ
ಕೋಲ್ಡ್ಗೆ ಈ ಇಟ್ ಹೀಟ್ ಪದಾರ್ಥ ತಾನೇ ತಿನ್ಬೇಕು
ಅಂದೆ ನನಗ್ ಕೋಲ್ಡ್ ಆಗೈತೆ ನಾನು ಬರೀ ಮಾವ್ ಮಾವಿನ ಹಣ್ಣು ಇದ್ಯಲ್ಲಾ ಅದನ್ನ ಹಂಗೆ ತಿನ್ನಲ್ಲ ಹೈಕ್ರೀಮ್ ಹಾಕೊಂಡು ತಿಂತೀನಿ
ಐಸ್ ಕ್ರೀಮ್ ಹಾಕಂತಿಂದ್ರೆ ಇನ್ನುೂ ಕೋಲ್ಡ್ ಆಗತ್ ಅಷ್ಟೆ
ಹ ಹಾ ಅದಕ್ಕೆ ಕೊಡ್ತ ಇಲ್ಲ ನಂ ಹಂಗೆ ನಾರ್ಮಲ್ ಆಗಿ ತಿಂದೆ ಏನಂದ್ರೆ ನನ್ ಬಾಡಿ ಫುಲ್ ಹೀಟ ಹಾ ಹಂಗ ಅದು ಇದಾಗೆಲ್ಲ ಹ್ಮ್ ಹ್ಮ್ ಹ್ಮ
ಜಾಸ್ತಿ ತಿನ್ನಕ್ ಹೋಗ್ಬೇಡಿ ಹಂಗಾದ್ರೆ ಸುಮ್ನೆ ಎಲ್ತಾಳ್ ಮಾಡ್ಕೊಳಕ್ ಹೋಗ್ಬೇಡಿ
ಹ್ಮ್ ಅದಕ್ಕೆ ಸುಮ್ಮನೆ ಆಗಿದ್ದೀನಿ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದೀನಿ
ಹ್ಮ
ಅದೆಲ್ಲ ಓಕೆ ಓಕೆ ಇದೆ ಇವಾಗ ಕಡಿಮಿ ಆಗುತ್ತೆ
ಈಗಂದ್ರೆ ಮಳೆ ಐತಲ್ವಾ ಈಗ ಅಂದ್ರೆ ಒಂದ್ ಎರಡ್ ದಿನ ಮಳೆ ಹದ್ಬಿಟ್ಟು ಈಗ ಎರಡ್ ದಿನ ಬಿಸಿಲು ಬಂದ್ರೆ ಹಂಗೇನೆ ಆರೋಗ್ಯದದಲ್ಲಿ ಏರು ಪೇರ್ ಆಗುತ್ತೆ
ಹೌದು
ಕಡೆ ಗಮನ ಇ ಇಲ್ಲಿ ನಿಮ್ದು
ಈ ಇವತ್ತೆ ಅದನೆಲ್ಲಾ ಅಮ್ಮ ಅದನ್ನೇ ಹೇಳದ್ಲಲ್ಲಾ ಬಿಳಲ್ಲಾ ಏನು ತಿನ್ನಕ್ಕೆ ಅವ್ರು ಮಾಡಿದ್ದೆ ತಿನ್ನಬೇಕ್ ಕೊ ಅದೀಕ್ಕೆ ಇವತ್ತು ಫುಲ್ ಕಾರ್ಕರ ತಿಳಿ ಸಾಂಬರ್ ಮಾಡ್ಕೊಟ್ಟಿದ್ರು
ಹಾ
ತಿಂದೆ
ಜಾಸ್ತಿ ಬಿಸ್ನೀರೇ ಕುಡಿಯ ಕುಡೀರಿ ಕೋಲ್ಡ್ ವಾಟರ್ ಏನು ಕುಡಿಯಕ್ ಹೋಗ್ಬೇಡಿ ಮತ್ತೆ ಇನ್ನೇನು
ಹೇಳಿ ಕೇಳಣ ನೀವೇ
ಹೇಳಿ ಇನ್ನೇನ್ ಸಮಾಚಾರ ನೀವು
ಸಮಾಚಾರ ಏನಿಲ್ಲ
ಹ್ಮ್ ಇವಾಗ ವೆದರೆ ಒಂತರಾ ಚೇಂಜು
ಹಿಂಗೇನೆ ನೀನೀಗ ಹಿಂಗಿದ್ರೇನೆ ಇಷ್ ಛೆ ಈತರ ವೆದರ್ ಇದ್ರೆ ನಂಗ್ ಬುಕ್ ಅಂದ್ರೇನೆ ಈರಿಟೇಶನ್ ಆಗದ್ದೆ ಇಲ್ಲಾ
ಹ್ಮ್ ಅಂದ್ರೆ ಈ ವೆದರ್ ಓಕೆ ಬಟ್ ಸಂಜೆ ಆಗ್ತಿದಂಗ್ಲೆ ಬೇಗ ಕತ್ಲ ಆಗ್ತಿಲ್ಲ ಇವಾಗ ಸೆವೆನ್ಕ್ ಕತ್ಲೆ ಆಗತ್ತೆ ಅಷ್ಟೆ ಹ್ಮ ಸಿಕ್ಸ್ಕೆಲ್ಲಾ ಹಂಗೇನೆ ಬೆಳಕ್ ಇರತ್ತೆ
ಹ್ಮ್. ಮತ್ತೆ.
ಮತ್ತೆ ಹೇಳ್ಬೇಕು ಕಂಡ್ರಿ ನೀವೆ.
ನೀವ್ ಆರಾಮಾ
ಹ್ಮ್ ಆರಾಮಾಗಿದ್ದೀನಿ.
ಮಕ್ಕಳೆಲ್ಲ ಆರಾಮ.
ಹ್ಮ್ ಮಕ್ಳು ಆರಾಮಾಗಿದ್ದಾರೆ.
ಹ್ಮ್.
ಹ್ಮ್ ಇವಾಗಾ ನಮ್ ಹಸ್ಬೆಂಡ್ ಬತ್ತರೆ ಅವ್ರಗೆ ಊಟಕ್ ಹಾಕ್ ಕೊಡ್ಬೇಕು. ಮಕ್ಕಳಿಗೆಲ್ಲಾ ಊಟ ಮಾಡಿಸಬಿಟ್ಟು ಮಲಗಿಸ್ಬೇಕು ಹ್ಮ್.
ಮತ್ತೆ.
ಮತ್ತೆ ಇನ್ನೇನ್ ಸಮಾಚಾರ. ನೀವ್ ಎಲ್ಲೂ ಹೊರ್ಗಡೆ ಎಲ್ಲೂ ಹೋಗಿಲ್ವಾ.
ಹೊರರ್ಗಡೆ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ ನಾನು ಎಮ್ಮೆ ನಿಲ್ಸ ಹೋಗಬೇಕು ಅಂತ ಆಸೆ ನಂಗೆ. ನೋಡೋಣ ಎಂತ ಹಣ ಅಂತ ಪ್ಲಾನ್ ಇದೆ.
ಹ್ಮ್. ಯಾವಾಗ ಹೋಗ್ಬೇಕು ಅಂತ. ಪ್ಲಾನ್ ಮಾಡ್ಕೊಂಡಿದ್ದೀರಾ.
ಹ್ಮ್ ವೆನ್ಸ್ಡೇ.
ಹ್ಮ್. ಹೋಗಿದ ಬನ್ನಿ. ನಾವವು ಎಲ್ಲೂ ಇಲ್ಲ ಈಗ ಹಾಲಿಡೇ ಎಲ್ಲ ಮುಗೀತಲ್ವಾ ಆ ಮಕ್ಳು ಸ್ಕೂಲ್ ಕಳಸ್ತಿದೀವಿ.
ಹ್ಮ್.
ಒರನ. ಏನಿದ್ರು ಅವ್ರಿಗೆ ರೆ. ಟೈಮ್ ಅಲ್ಲಿ ಮಾತ್ರ ಹೋಗ್ಬೇಕಷ್ಟೇ.
ಹೌದು.
ಹ್ಮ್.
ಹು.
ಮತ್ತೆ ನೀನು.
ಹ್ಮ್ ಏನಪ್ಪ ಹೇಳ್ದ ಕೇಳಣ ಯಾಕೋ ಫುಲ್ಲು ಬೇಜಾರ ಒಬ ಇತ್ತು ಇತ್ತು ಇತ್ತು ಇತ್ತು. ನನ್ಗೂ ಯಾರು ಹ. ನಾನ್ ಅನ್ ಮಾಡಡಿದ್ದ ಇಷ್ಟ. ನೀಮ. ಯಾರನು ಇರಲ್ಲ ಹುಬ್ಳ ಮಲ್ಕೋಬೇಕು ಜ ಮತ್ತೆ ಫೋನ್ ಅಂತ ಇಷ್ಟ ಹೋಗ ಮತ್ತೆ.
ಹ್ಮ್. ಒಬ್ರೇ ಅಂದ್ರೆ ನಿಮ್ಗೆ ಎಂತ ಸಪ್ರೇಟ್ ರೂಮ್ ಆಯತಲ್ಲ
ಹ್ಮ
ನಿಮ್ಗೆ ಎಂತ ಸಪ್ರೇಟ್ ರೂಮ್ ಐತೆ ಅಲ್ವಾ
ಹ ಹಾ ನಾನ ಒಬ್ಳೇ ಅಲ್ವಾ
ಹ್ಮ್ ಬೇಜಾರಾಗತ್ತೆ ಏನು ಮಾಡಕ ಬಟ್ ಸಿಂಗಲ್ ಲೈಫ್ ನ ಎಲ್ಲಿ ಲೀಡ್ ಮಾಡಿ
ಎಜಾಯ್ ಸಿಂಗ ಇಪ್ಪ ಎಜ್ ಮಾಡಡ ಕಷ್ಟ ಬಟ್ ಅ ಯಾರಾದ್ರೂ ಒಬ್ರು ಬೇಕೇ ಬೇಕು ಜೊತೆಗೆ ಎಂತ ಏನಾದ್ ಹಂಚ್ಕೊಳಕ್ಕೆ ಫೀಲಿಂಗ್ಸ
ನನ್ ಜೊತೆ ಮಾತಾಡಿ ನಿಮ್ ಫೀಲಿಂಗ್ಸ್ನೆಲ್ಲ ಹೇಳ್ಕೊಳ್ಳಿ
ಹ್ಮ್
ಹ್ಮ್
ಅಂದೆ ಏನಿದ್ದು
ಹ್ಮ್
ಹ್ಮ್
ಹ ಅ ಏನು ಮಾಡಕ್ಕಾಗಲ್ಲ ಪ್ರಾಬ್ಲಮ್ಗಳ ಇದಿದ್ದೇ ಇರುತ್ತೆ
ಹ
ಹ್ಮ್
ಮತ್ತೆ ಇನ್ನೇನು ಇನ್ನನು ಹೌದು ಹ ಹ್ಮಕ
ನಾವು ಅಷ್ಟೇನೆ ಹೇಳಾದ್ರೆ ಕೇಳ್ತೀವಿ ಎಫ್
ನಾನು ಇವಾಗ ಕ್ಕಾ ಊಟ ಮಾಡಿದ್ವಿ ಸ್ವಲ್ಪತ್ತು ವಾಕ್ ಮಾಡಬಿಟ್ಟು ಆ ತಗೊಂಡ್ ಆರಾಮಾಗಿಸಲಿ ಮಾಡ್ತೀವಿ ಹ್ಮ್ ಹ್ಮ
ಕ ಲೇಟ್ ಆಗ ಮಾಲೀಕಳಾಕ್ ಹೋಗ್ಬೇಡಿ
ಹ್ಮ್ ಇವಾಗಂತೂ ಬೇಗ ನಿಿದ್ದೆ ಬರುತ್ತೆ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡಲ್ಲ
ಹ ಸರಿ ಮತ್ತೆ ಹೆಂಗಾದ್ರೆ
ಸರಿ ನಾನು ಮಾಡ್ತೀನಿಲ್ಲಿ ನಾಳೆ ಮಲ್ಕೋ ಬೈ
ಸರಿ ಸರಿ ಆಯ್ತು ಹುಷಾರು ಬೈ